ಹಲೋ ಹಲೋ ಏ ಹೇಳತಾರ ಇಲ್ಲ ಮನೆಲ್ಲ ಹೊಲ್ಕೊಂಡಿದ್ದೆ ಮನಲಿಂದ ಹೊಲ್ಕೋಬೇಕಂತ ಹೊಂಟಿದ್ದೆ
ಅದ
ಹ್ಮ್ ಊಟ ಮಾಡಿದಿಲ್ಲ ಹೌದಾ ಶಾಲಿಗೆ ಹೋಗಿದ್ದೇನೆ ಹಾ
ಹೋಗಿದ್ದೆಯ ನಾಳೆಗೆ ಆಯ್ತ ರ ಹೋಗ್ಯಾರ ಪಾ ಕೊಟ್ರ ಬರ್ ಕುಂತಿದ್ದೆ.
ಹಾ ಹಾ ಎಸ್ ಥೇಟರ ಗೊತ್ತಲ್ಲ
ಚಲ್ಲಿ ಒಂಬತ್ತಕ್ಕ
ಒಂಬತ್ ಕೊತ್ರ
ಹಾ ಇವತ್ತು ಶನಿವಾರಲ್ಲಾ ಎಂಟಕ್ ಹೋಗಿದ್ದ್ವಿ
ಎಂಟಿ
ಹಾ
ಬಳದೇಶ ರಿಟನ್ ಮನಗೆ ಹ ಹೌದಾ ಏನ ಊಟ ಏನ ಊಟ ಹಾಕಿದರ ಸಾಲೆಯಾಗ
ಊಟ--ಉಪ್ಪಿಟ್ಟ
ಹಾ ಹ ಕಊಟ ಆಯ್ತು ತಾನೇ ಉಪ್ಪಿಟ್ಟ ಹ್ಮ್ ಹ್ಮ್ ಮತ್ತೆ ನಡುವ
ಮತ್ತೆ ಏನಿಲ್ಲ
ನೀವ ಏನ ಮಾಡ್ಕತಿದಿರಿ ಹ್ಮ ಏನಮಾಡ್ಕತಿರಿ
ಅಯ ಹ ಹಲೈ ಗುಡಬಲೆ ಹೊಂಟಿದ್ಯಾ ಇಲ್ದ ಅವ್ರ ಹಲ ಆಡ್ತನ ಅಂದ್ರ ಹೊಂಟಿದ್ಯಾ
ಹ
ಫೋನ್ ಹಚ್ಚಿದಿ
ಮಸಾಲ ಕ ಹ್ಮ್ ಹಾ
ಎಲ್ಲಿದೆ
ಮ ಕಟ್ಟೆ ಮಸ್ತ್ ಕಟ್ಟೆ
ನಾ ಇಲ್ಲವ್ರರು ಗುಡಲ್ ಕುಂತಿನಿ
ಹದಮರ್ಲ್ ಉಂಟಾ
ಹಾ
ಹ್ಮ್ ಹ್ಮ್ ಮತ್ತೇಏನಡದ ಇವ ಹೋಮ್ವರ್ಕ್ ಆಗಿರ
ಆಕ್ಯಾರ ಬರ್ದನಿ ಊಟ ಆಯ್ತಲ್ ನಿಮ್ದ
ಹಾ ಊಟ ಆಯ್ದಿಂದ ಇನ್ನ ಮಾಡ್ಬೇಕು
ನ್ದು ನ ಆಗಲ್ಲ
ಮಾಡಾರಲ್ಲ ಹ್ಮ ಕಾಲಿಲ್ಲ
ಈ ಕಡೆ ಅಲ ಎಡಕಲ್ ತೋಡೆ ಬಂದಿ ಹಂಗೆ
ಹ್ಮ್ ಕಾದಂಗ
ಮ ಮನಗ ಹೋಗ ಊಟ ಮಾಡಿ ಬರ್ಬಕ
ಮನಿಗೋಗ ಊಟ ಮಾಡಿ ಬರಬೇಕಾ ಎಲ್ಲಾರ್ ಜರ ಹ ಮತ್ತೆ ನಾಳೆಗ್
ಹಲೋ
ನ
ಎಲ್ಲಿದ ಎಷ್ಟು ಸೌಂಡ್ ವರ್ಕ್ತಲ್ ಎಲ್ಲ ಎಷ್ಟು ಸೌಂಡ್ ವರ್ಕ್ತಲ್ವಾ ಎಲ್ಲಿದ್ದ ಎಷ್ಟ್ ಸೌಂಡ್ ಬರ್ಕತ್
ಅ
ಎಲ್ಲಿಗೆ ಎಷ್ಟ್ ಸೌಂಡ್ ಬರ್ಗತ್ತ
ಇಲ್ಲಿ ಮೋರಮ ಕಡ ಕಟ್ಟ ಬರ್ ಬಂದರಿ
ಹೌದಾ ಹಾ
ಹೋಳ್ಳಿ ಬರ್ತನಿ ಹೊಳಿ ಬರ್ತ ಮಗ ಒಳ್ಳೆ ಬರ್ತನಿ ರಿಟರ್ನ್ ಒಳ್ ಬರ್ತನನೆ ಒಂದ್ ಐದ್ ನಿಮಿಷ ಇರ್ ಬರ್ತನ ಬಂದ ಬ ಮನಗ ಹೋಗಿ ಬರ್ತ
ಹೇಳ ಹ ಹ ಏ ಮನಿಗ ಹೊಂಟಿ ಯಾನ?
ಹಾ ಮನೆಗ ಹೊಂಟ. ನಮ್ ದೋಸ್ತರ ಬಿಡಲಾಗ್ಯಾರಪ್ಪ ನಮ್ ದೋಸ್ತ ಬಿಡಲ್ಲಗಾರಪ್ಪ ಈಕಡೆ ಹೋಗೋಮ ಬಾ ಆಕಡೆ ಹೋಗೋಮ ಬಾ ಅಂತ ಗಂಟ ಬಿದಾರ ಹಾ.
ನೀರ್ ಕುಡ ಬಂದ್ಯಾ.
ಹಾ ಹ ಹ.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
ಮನಿಗ ಹೋಗಿ ಊಟ ಮಾಡಿ ಬರ್ತಿ ಯಾನ.
ಹಾ ಊಟ ಮಾಡಿ ಬರ್ತನ ಈಗ .
ಈಗ ಬಂದಾರ ಏನ್ ಯಾರನ್ ಹಾಡ ಹಾಡಾಕ್.
ಬಂದರಾ ಹುಡುಗ್ರ ಅ. ಸುಮ ನಿಂತಾವ ಎಂತ ಬಾಳ ಮಂದಿ ಬಂದಿಲ್ಲ ಬಾಳ ಮಂದಿ ಬಂದಿಲ್ಲ. ಹ ಹ್ಮ ಬಂದಿಲ್ಲ ಬಾಳ ಮಂದಿ. ಓ ಎಷ್ಟ ಗಂಟೆಗೆ ಬಂದೇ ನಾ. ಆ.
ಇದಕ್ ಯಾರ ಫೋನ್ ಹಚ್ಚ ಕುತ್ತಾರ.
ಏ ಹಂಗೆ ಮಾಡ್ತಾರ ಅದ ಹಂಗೆ ಎತ್ ಬಿಡ್ರಿ ಅಷ್ಟ ಬಿಡ್ರಿ.
ಎತ್ತಿಲ್ಲ.
ಹ್ಮ್ ಹ್ಮ. ಅಷ್ಟಕ ಎತ್ತ ಬ್ಯಾಡರಿ ಅಷ್ಟ ಬಿಡ್ರಿ. ಎತ್ತ ಬ್ಯಾಡ.
ಎತ್ತಿಲ್ಲ.
ಹ್ಮ್ ಹ್ಮ್.
ಈ ಟೇಲರ್ ಬಲಿ ಬಂದಿದ್ದ ಹ ಏನ ಟೇಲರ್ ಬಲಿ ಬಂದಿದ್ಯಾ ಹುಡರು ಆಟ ಆಡಕತಿದ್ದು ಚೀರ ಕತ್ತವ.
ಹ. ಹಾ ಹೌದಾ ಹಂಗರ .
ಹಾ.
ಹೌದಾ.
ನೀ ಎಲ್ಲದೀ. ಜಟಪ್ಪಾ ಗುಡಿ ಬಲಿಯ.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
ಜಟಪ್ಪಾ ಗುಡಿ ಬಲಿ ಏನ ಮಾಡಕ್ಕ ಕೂತ್ಯ. ಹಲೋ ಹಲೋ. ಹಲೋ. ಹಲೋ. ಹಲೋ. ಹಲೋ.
ಹಲೋ ಹಾ ಹಲೋ. ಹ ಕೆಸ ಮಲ ಗಗೆಳ ಮಲ ಇಲ್ಲಿ ಯಮ್ಮಕ್ ಇದ ನೋಡಕ ಹೊಂಟರ ದೇವರ್ ನೋಡಕ್ ಬ ಬ ಸೂನೆನು ಬದ್ಮಾಶಿ ಹ್ಮ
ಒನ್ಸ ಮಾತಾಡ್ಬಾರ್ದಲ್ಲ
ಬ್ಯಾರರ್ ಬೈದ ಅವ್ರಿಗೆ ಯಲ್ಲ ಹ ಇಬ ಏನಂತನ್
ಯಾಕೇನಾ ಅಂಬುಜನ್ ಪೋನ್ ಹ ಗತ್ತೇ ಯಾರ್ ಸಹಿತ ಆಯ್ತ ಫೋನ್ ಹಚ್ಚನಾ
ಹಾ ಹಾ
ಫನ್ ಕಟ್ ಮಾಡಿನತ್ತ
ಕ ಸರ್ ಆಟೆು ಗಲ್ಲ ಗು ನ ಕೊಡತ ಕೊಳತ ಅರ್ಜೆಂಟ್ ಮನ್ಸ ಬ
ಹ ಯಾರಿ ಹ ಆಟಲ್ಲ ಐ ಇನ್ನೊಂದು ಆರ್ ಏಳು ನಿಮಿಷ ಹಲೋ ಹಲೋ ಹಲೋ ಹಲೋ ಹಲೋ ಇ ಹಲೋ ಹಲೋ ಹಲೋ ಹಲೋ ಹಲೋ ಮ ಹಲೋ ಹಲೋ ಹಲೋ ಹಲೋ ಹಲೋ ಅಲೋ ಮಾಮಾ ಹಲೋ ಹ ಹಲೋ ಹಲೋ ಅಲೋ ಕೇಳಿಸ್ತಿಲ್ಲ ಹೆ ಮಾತಾಡ್ರ ಕಸಲಗತ್ತ್ಯ ಕೇಳಿಸ್ತಿಲ್ಲ ಕೇಳಿದ್ದು ಇಲ್ಲ
ಕೇಳಿಸ್ತಿದ ಹೇಳಲಾ
ಏ ಅಲೋ ಅಲ ನೀ ಗಾಡಿ ಮಿದ್ದ ಕೇಳಲ
ಗಾಡಿ ಮಗ ಇದ್ದಾನ
ಹಾ ಗಾಡಿ ಮೇಲ ಬನ್ನಿ ಹೊಲಗ ಹೊಂಟಿದ್ದೆ ಇದು ಮಾಮ ಬಂದು ಕರ್ಬಡ್ಕೋ ಇದ್ದೆ
ಹೌದಾ
ಹಾ ಎಲ್ಲಿರಿಗ
ಇಲ್ಲಿ ಚೌರಿ ಬಲೆ
ಚೌಡ್ ಬಲಿರ
ಹ್ಮ್
ಹಾ ಹಾ ಹಾ ಹಾ ಎಲ್ಲಾ ಕಿಲಿ ಕಲ್ದಲ್ಲಿದ ಬರಕ್ತ್ರ ಕರ್ಕಂಬರಕ ಹಯ್ತ ಮನೆ ಬಂದಿ
ಬಂದಿರಾನ
ಬ್ಂದ ನೋಡಿ ಹೀಗ ಹ್ಮ ಹ್ಮ್ ಹ್ಮ್
ನಮಗ
ಹಾ ಶಿವಪ್ಪ ಮಮಾನೆ
ಶಿವಪ್ಪ ಮಮಾಗ ಬರ್ತಿಲ್ಲಿಕ ಮಸ್ತೀ ಕಡೆ
ಹ ಬರ್ತನಿ ಆಯ್ತು ಒಂದು ಐದು ಹತ್ತು ನಿಮಿಷ ಬರ್ತವನಗ ಅಲ್ಲಿ ಶಿವಲ್ಯರ್ ಬಂದೆ
ಬಾ
ಹಾ ಬಂದ ಬಂದೆಬಂದೆ ಬಂದೆ ಹಾಲಾಡಿ
ಬಂದಾರ
ಎಸ್ಟೋದು ಬಂದಾರ ಬಿಟ್ಗೋಳ
ಹಾಗಳ ಇದ್ರಲ್ಲ
ಹಾಗದಿಸವ ಬಂದವ
ಹ್ಮ
ಎಸ್ ಒಂದ ಹತ್ತ ಇಪ್ಪತ್ ಮಂದರನ್
ಆರಾಮ
ಓಹೋ ರೋಣ ರೋಹಣರ ಅಲ್ಲ
ಯವನೇ ನೀರು ಕುಡದುವರಕ್ಕೋಯಣ
ನೀರ್ ಕೊಯೋಕೆ ಹೋಗನಯ್ಕ್ ಹ್ಮ ಹ್ಮ್
ರೌಣಿಯ ಆ್ಯಯಾ ರವಣಿಯ ಹೋಗ್ಯಾರ
ರವಣಿ ಆಬೆ ಹೋಗ್ಯಾರ
ಹಾ
ಚಲ ಮಾತರ ಅವ್ರನ್ನು
ಹ್ಮ.
ಚಂದ ಮಾತಾಡ್ತಾರಲ್ಲ.
ಮಾತಾಡ್ತರಾ ಅವರುನು.
ಹ್ಮ್ ಹ್ಮ್ ಅಮ್ಮನೆ ಮಾತಾಡ್ತಾ
ಎಕಡೆ ಹೊಡೇಹೋಗ್ಯಾನ್ ಅವ.
ಹ್ಮ ಕರೆೇಶಂಪೂಂತ ಒಡೆಹೊಗ್ಯಾನ್ ಅವ್ವ.
ಕರೆನ್ ಪೋನ್ ಚಾರ್ಜ್ ಇಲ್ಲಂದ್ರಲ್ಲ.
ಚಾರ್ಜ್ ಇಲ್ಲ ಅಂತಾರ ಹಂಗೆ ಮಾತಾಡ್ತಾರ ಅವ್ರರು.
ಹಂಗೆ ಮಾತಾತರಲ್ಲ.
ಆಗಳೆ ನಾನ್ ಕೊಡಂದ್ರ ಕೊಟ್ಟಿಲ್ಲ ಅವರು.
ಕೊರಕೋಟ್ಟಿಲ್ಲ ಅಲ್ಲಾ
ಚಾರ್ಜ್ ಇಲ್ಲ ಅಂತ ಅವ್ರಿಗೆ ಕೊಟ್ಟನಾ.
ಬಿಟ್ಟಿವಿಳಾ ಅವ್ರೂ ಕೊಡಲ್ಲ ಅವ್ರು.
ಹ್ಮ.
ಯಾರ್ ಕೊಡ್ತಾ ಇಲ್ಲ್. ಹ್ಮ್ ಹ್ಮ್.
ಕೊಡಂತದ ಒಂದ ಒಂದ- ಸತೆ ಮಾತಾಡಿದವು ಮತ್ತ ಫೋನ್ ತೊಂಬಡ್ತಾರ.
ಹ್ಮ.
ಇಲ್ಲ ಚ ಚೌಡಿ ಬಲ್ಲಿ ಏನ್ ಕೆಲ್ಸ ಅಲ್ಲ.
ಹ್ಮ್ ಹಲೋ ಹಲೋ ಅಂದ ಸಣ್ಣಾಆಗ್ಬೇಕು.
ಹ್ಮ್ ಹ್ಮ್.
ಯಾರದ ಟ್ಯಾಕ್ಟ್ರನಿಂತದ. ಟ್ಯಾಕ್ಟರ್ ಕು ಹಲೋ. ಹಲೋ. ಹಲೋ. ಹಲೋ, ಹಲೋ. ಹಲೋ.
ಹೈ
ಆ,
ಹೇಳ್, ಹೇಳ್ ಕ ಇದ ಫೋನ್ ಹಚ್ಚಿದ್ರ.
ಯಾರ ಹಚ್ಚಿದ್ರು.
ಅವ ಇವ ಪ್ರದೆ ಹಚ್ಚಿದ ಮಾತಾಡಮ್ಮ್ ಬಾ ಅಂದ ತಡೆಪ ಅಂತ ಹೇಳ್ದೆ.
ಹೌದಾನ.
ಹ್ಮ.
ಎಷ್ಟ್ ನಿಮಿಷ ಕ, ಫೋನ್ ಕಟ್ಟ ಆತದ ಇದು.
ಹನ್ನೆರಡು ಗಂಟೆಗೆ, ಹನ್ನೆರಡು ನಿಮಿಷ, ಕಟ್ಟಆತದ ನೋಡು.
ಈಗ ಹತ್ತ ಆಗ್ಯದ.
ಹತ್ತುವರಿ ಆಯ್ತ, ಈಗ ಹನ್ನೊಂದು ಆಯ್ತ್, ನೋಡಗ
ಹ್ಮ.
ಹ್ಮ ಆಗು ಬಂದಲ್ಲ ಹ ಆಡ್ಕೊರಲ್ಲ ಅಲ್ಲಿ ಬಂದ್ರ
ಹೋ ಎಂಕ್ಯಾ
ಅಲಿ ಬಿಡ ಹೂಡುಗರ
ಆ
ಅಲಿ ಬಡ್ಯ ರ
ಅಲ್ಲಿ ಬಡ್ಯ್ರ ಇನ್ನ ಬಂದಿಲ್ಲ ಅವರು
ನ ಬಜಲ ಹಾ
ಹ ಹಾ
ಯ ಬಿಟ್ಬಡ್ತಾರ ಬರ್ತಾರಲ್ಲ ಹಡತಗಾರ
ಬರ್ತ್ರಿನಾ ಬಂದಿಲ್ಲ
ಹ್ಮ ಮಂದರ ಅಲ್ಲ
ಹ ಹಾ
ಹ್ಮ್ ಹ್ಮ್ ನಾ ಬ
ಎಲ್ಲಿದ ಈಗ
ಇಮನ್ಂಬಲ ನೋಡ್
ಅ ನಂದ್ ಬಳಿ ಜನ ಬಂದಿಲ್ಲಣ
ಇನ್ನಮ್ಮಂದ ಬ ಯಯ್ ಊಟ ಮಾಡ ಕೊಂ ಮಾಡತ ಕೈಕ ಮಾಡ್ತಕಂತ ಊಟ ಮಾಡಿ ಬಂದ ಸರ್ ಒಬ್ಬರ್ ತಾಗ ಆಡ್ಕೊಂಡ ತ ಹೇಳರ್
ಹ ಹ ಪಗುರಾತ್ ರೆಡ್ಡಿ ಮತ್ ಇನ್ನೊಬ್ ಯಾರ ಮಾತಾಡ್ ಕೋತಾರ
ಹಾ ಹಾ
ಅಲ ಹಿಂಗ ಹಿಂಗ ಹದ್ರಾಡ್ಕೊತಾರ ನಾನ ಎಲ್ ಬಂದ್ ಚೀರಕೂತಾನ
ಸರಕೊ ತರಲ್ಲ ಕಟ